ನಮಸ್ಕಾರ ಹೇಗಿದ್ದೀರಾ
ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ
ಕೂಡ ಚೆನ್ನಾಗಿದ್ದೇನಿ ಇವತ್ತು ದಿನ ಹೇಗಿತ್ತು ಹ ಹ್ಮ್ ಬೆಳಿಗ್ಗೆ ಎಷ್ಟ್ ಗಂಟೆಗೆದು
ಹ್ಮ
ಹ್ಮ ಬೆಳಿಗ್ಗೆ ಬೇಗ ಎಯ ಮಾಡಿ ವ್ಯಾಯಾಮ ಮಾಡುವುದು ತುಂಬಾ ಒಳ್ಳೇದು ಅಭ್ಯಾಸ ಪ್ರತಿದಿನ ಮಾಡುತ್ತೀರಾ
ಸಮಯ ಇಲ್ಲದಿದ್ರು ಕನಿಷ್ಠ ಇಪ್ಪತ್ತು ನಿಮಿಷ ನಡೆಯಲು ಪ್ರಯತ್ನಿಸುತ್ತೇನೆ ನೀವು
ನಾನು ಅಷ್ಟೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆರೋಗ್ಯ ಕಾಪಾಡಿಕೊಳ್ಳುವುದು ಇನ್ ಇನ್ನೇನ್ ಮಾಡತೀರಾ
ಇನ್ನೇನಂದ್ರೆ ಸಾಕಷ್ಟು ನೀರು ಕುಳಿಯುತ್ತೇನೆ ಸಮಯಕ್ಕೆ ಊಟ ಮಾಡುತ್ತೇನೆ ಮತ್ತೆ
ಹ್ಮ ನ್ರ ತುಂಬಾ ಮುಖ್ಯ ಹಲವಾರು ಅದನ್ನು ಅ ಕೆಡ ಕೊಡಿಸ್ತಾರೆ
ಅದು ನಿಜಾನೇ ಎಲ್ಲರೂ ಹಲವಾರು ಕೆಡೆಗಣಿಸುತ್ತಾರೆ ನಿಜ ಬಿಡಿ ಸರಿಯಾಗಿ ನಿದ್ರೆ ಇಲ್ದಿದ್ರೆ ದಿನೇ ಬಿಡಿ ಆಯಾ ಆಯಾಸವಾಗುತ್ತದೆ ಅಲ್ವಾ
ಹೌದು ಆಹಾರದ ವಿಷಯದಲ್ಲಿ ನೀವು ಯಾವ ಅಭ್ಯಾಸಗಳನ್ನು ಪರಿ
ಮನೆಯಲ್ಲಿ ಮಾಡಿದ ಆಹಾರವನ್ನು ಹೆಚ್ಚಾಗಿ ತಿನ್ನಲು ಪ್ರಯತ್ನಿಸುತ್ತೇನೆ ತರಕಾರಿಗಳು ಹಣ್ಣುಗಳು ಮತ್ತು ಬೆಳೆಗಳನ್ನು ಬೇಳೆಗಳನ್ನು
ಹೌದು ನ ನಾನು ಇದೇ ತರ ಅದು ತುಂಬಾ ಒಳ್ಳೆಯ ಅಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕಾಗಿ ಆರೋಗ್ಯಕ ಆಹಾರಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಹ
ಹೌದು ಹೌದು ನಿಜ ಹೇಳಿದ್ದೀರಿ ನೋಡಿ ನಿಮ್ಮ ಮಾತು ತುಂಬಾ ಮದು ತುಂಬಾ ಮಧುರವಾಗಿದೆ ಆರೋಗ್ಯ ಆರೋಗ್ಯ ಚೆನ್ನಾಗಿದ್ದರೆ ಉಳಿದ ಕೆಲಸ ಚೆನ್ನಾಗಿ್ ಮಾಡ್ಬೋದಲ್ವಾ
ಸಮಯ ನಿರ್ವಹಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು
ಸಮಯ ನಿರ್ವಹಣೆ ಬಗ್ಗೆ ಅಭಿಪ್ರಾಯ ಅಂದ್ರೆ ಸಮಯ ತುಂಬಾ ಅಮೂಲ್ಯ ಆಯ್ತು ತುಂಬಾ ಅಂದ್ರೆ ತುಂಬಾ ಅಮೂಲ್ಯ ದಿನದ ಕೆಲಸವನ್ನು ಮುಂಚಿತವಾಗಿ ಯೋಚಿಸಿದರೆ ಒತ್ತಡ ಕಡಿಮೆ ಆಗುತ್ತೆ ಸಮಯಗೆ ತುಂಬಾ ಮೌಲ್ಯ ಕೊಡ್ಬೇಕು ಸಮಯ ಅಂದ್ರೆನೆ ಇವತ್ತಿನ ದಿನ ಇವಾಗ ಕಳದ್ ಬಿಟ್ಟು ಬಂದ್ರೆ ನಾಳೆ ಆ ಸಮಯ ಬರುವುದು ಸಾಧ್ಯನೇ ಇಲ್ವಲ್ಲ
ನಿಜ ಮಾತ್ ಅದು ಹೌದು ಬೆಳಿಗ್ಗೆ ಅಥವಾ ಹಿಂದಿನ ರಾತ್ರಿ ಮಾತ್ ನೀವು ದಿನ ನೀವು ದಿನದ ಯೋಚನೆ ಮಾಡುತ್ತೀರಾ
ಹಾ ಮಾಡ್ಬೇಕಾಗುತ್ತ ಆದ್ದರಿಂದ ಏನು ಪ್ರಯೋಜನ
ಆದ್ರಿಂದ ಏನು ಪ್ರಯೋಜನ ಅಂತ ಸರಿ ಯಾವ ಕೆಲಸ ಮಾಡಲು ಮೊದಲು ಮಾಡಬೇಕು ಎಂಬುದು ಸ್ಪಷ್ಟವಾಗಿರುತ್ತದೆ ಸಮಯ ವ್ಯರ್ಥ ವ್ಯರ್ಥ ಮುಕ್ತವಾಗುವುದಿಲ್ಲ
ಅದು ನಿಜ ಬಿಡಿ ಅದು ಒಳ್ಳೆಯ ವಿಧಾನ
ಹೌದು ಪ್ರ ಪ್ರತಿದಿನ ಸ್ವಲ್ಪ ಸಮಯ ಓದ ಓದಲು ಪ್ರಯತ್ನಿಸುತ್ತೇನೆ ಹ ಪುಸ್ತಕ ಓದುವುದರಿಂದ ಯಾವ ಲಾಭ ಸಿಗುತ್ತದೆ ಎ ನಮಗೆ ಅನಿಸ ಅನಿಸುತ್ತದೆ
ಹ ತುಂಬಾ ಲಾಭ ಇದೆ ಪುಸ್ತಕ ಅಂದ್ರನೇ ಒಂದು ವಿಧ ವಿಧವ ಹೊಸ ಹೊಸಾದಂತಹ ತಿಳ್ಕೋಬಹುದಲ್ಲ ಹೊಸ ಜ್ಞಾನ ಸಿಗುತ್ತದೆ ಹೊಸ ಭಾಷೆ ಕೌಶಲ್ಯ ಹೆಚ್ಚಾಗುತ್ತೆ ಮತ್ತು ಯೋಚಿಸುವ ಸಾಮರ್ಥ್ಯ ಬೆಳೆಯುತ್ತದೆ ಹಲವಾರು ದಿನ ದಿನ ವತ್ಯ ಒಂದೊಂದು ಪುಸ್ತಕ ಓದುವುದರಿಿಂದ ನಮ್ಮ ಜ್ಞಾನಾನ ಜಾಸ್ತಿ ಆಗುತ್ತಲ್ವಾ
ಹೌದು ನಾನು ಅದನ್ನೇ ನಂಬುತ್ತೇನೆ ಖಂಡಿತ ಕಲಿಯುವುದಕ್ಕೆ ವಯಸ್ಸಿನ ಮೀತಿ ಇಲ್ಲ ಹೌ ಹ್ಮ್ ಹೌದು ಸಮಯ ನಿರ್ವಹಣೆ ಮತ್ತು ವಾಹನ ಕೌಶಲ್ಯಗಳ ಬಗ್ಗೆ ಕೆಲವು ವಿಷಯ ವಿಷಯಗಳನ್ನು ಕಲಿಯುತ್ತಿದ್ದೇನೆ ಹೌದು ಅದು ಸ್ಪಷ್ಟವಾಗಿ ಮಾತ್ರ ಮಾತನಾಡುವುದು ಮತ್ತು ಗಮನ ಬಿಟ್ಟು ಕೇಳುವುದು ಎರಡು ಅತ್ಯ ಅಗತ್ಯ
ಹ ಎರಡು ಆಗುತ್ತೆ ಹಲವಾರು ಮಾತ ಹಲವಾರು ಮಾತನಾಡುವುದಕ್ಕೆ ಹೆಚ್ಚು ಗಮನ ಕೊಡುತ್ತಾರೆ ಆದ್ರರೆ ಕೇಳುವುದನ್ನು ಮರೆತು ಬಿಡುತ್ತಾರೆ ಅಲ್ವಾ
ಹ್ಮ್ ನಿಜ ಒಳ್ಳೆಯ ಕೇಳುಗಳನ್ನು ಕೇಳು ಹ್ಮ
ನಾಗಿರುವುದು ಕೂಡ ಒಂದು ಒಂದು ದೊಡ್ಡ ಕೌಶಲ್ಯ ಹ ಅದು ನಿಜನೇ ನಿಜ ಒಳ್ಳೆಯ ಕೇಳುಗಾರನಾಗಿರುವುದು ಕೂಡ ಒಂದು ದೊಡ್ಡ ದೊಡ್ಡ ಕೋಶ ಅಲ್ಲ ಅದು ಹಣಕಾಸಿನ ಬಗ್ಗೆ ನಿಮ್ಮ ಹ ಅದು ನಿಜ ಹಣಕಾಸಿನ ಬಗ್ಗೆ ನಿಮ್ಮ ಅಭಿ ಅಭಿಪ್ರಾಯವೇನು
ಹಣ ಸಂಪಾದಿಸುವುದಕ್ಕಿಂತ ಅದನ್ನು ಸರಿಯಾಗಿ ನಿರ್ವಹಿಸುವುದು ಮುಖ್ಯ
ಹ್ಮ್ ಒಳ್ಳೆ ಮಾತ್ು ಹೇಳಿದಿರಿ ನೋಡಿ
ಖಂಡಿತ ಆದಾಯದ ಒಂದು ಇದು ಭಾಗವನ್ನು ನಿಯಮಿತವಾಗಿ ಉಳಿತಾಯ ಮಾಡಬೇಕು ತುರ್ತು ಪರಿಸ್ಥಿತಿ ಗಳಲ್ಲಿ ಅದು ಸಹಾಯ ಮಾಡುತ್ತದೆ ಅದು ತುಂಬಾ ಉ ಉಪಯುಕ್ತ ಸಲಹೆ ಅಲ್ವಾ ಹ್ಮ್ ಒ್ಕೋತೀನಿ ಹ್ಮ್ ಪರಿಸರ ಸಂರಕ್ಷಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು
ಆ ಪ್ರತಿಯೊಬ್ಬರೂ ತಮ್ಮ ಮಟ್ಟಿಗೆ ಆ ಪ್ರತಿಯೊಬ್ರು ತಮ್ಮ ಮ ಮಟ್ಟಿಗೆ ಕೊಡುಗೆ ನೀಡಬೇಕು ಉದಾಹರಣೆಗೆ ಆ ನೀರನ್ನು ವ್ಯರ್ಥ ಮಾಡಬಾರದು ಮರಗಳನ್ನು ನೆಡಬೇಕು ಮತ್ತು ಸ್ವಚ್ಛ ಕಾಪಾಡಬೇಕು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಕೂಡ ಮುಖ್ಯ ಅಲ್ವಾ
ಹೌದು ಸಣ್ಣ ಬದಲಾವಣೆ ದೊಡ್ಡ ದೊಡ್ಡ ಪರಿಣಾಮ ಬೀರುತ್ತವೆ
ಹಾ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸುದು ಏನ್ ಮಾಡ್ಬೇಕು ಒಳ್ಳೆ ಅಭ್ಯಾಸಗಳನ್ನು ಬೆಳೆಸಲು ಏನ್ ಮಾಡ್ಬೇಕು ಹು
ಹ್ಮ್ ಉದಾಹರಣೆ ಪ್ರತಿಿದಿನ ಹತ್ತು ನಿಮಿಷ ಓದುವುದು ಹದಿನೈದು ನಿಮಿಷ ನಡೆಯುವುದು ಅಥವಾ ಸಮಯಕ್ಕೆ ಎದ್ದೇಳುವುದು ಸಣ್ಣ ಅಬ್ಿ ಅಭ್ಯಾಸಗಳು ನಿಧಾನವಾಗಿ ದೊಡ್ಡ ಬದಲಾವಣೆ ತರುತ್ತವೆ
ನಿಜ ನಿಜ ಸಣ್ಣ ಅಭ್ಯಾಸಗಳು ನಿಧಾನವಾಗಿ ದೊಡ್ಡ ಉದಾಹರಣೆ ತರುತ್ತದೆ ನಿಜ ನಿಜ ಹೇಳ ತಿನೋಡಿ ವಯಸ್ಸಿನಲ್ಲಿ ವಯಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು
ಹ್ಮ
ನಾನೇ ಹೇಳ್ತೀನ್ಿ ಬಿಡು ವಯಸ್ಸಿನ ಬಗ್ಗೆ
ಹ್ಮ ಎಂದರೆ ಕೆಲವು ದೊಡ್ಡ ಸಾಧನೆ ಅಲ್ಲ ನಿರಂತರ ಪ್ರಗತಿ ತಯು ಯಶಸ್ು ಯಶಸ್ಸು
ತುಂಬಾ ಚೆನ್ನಾಗ ಹೇಳಿದ್ದೀರಿ ತನ್ನಿ
ನಿಫಲತೆ ಬಂದರೆ ಏನು ಮಾಡಬೇಕು
ವಿಫಲತೆ ಬಂದರೆ ಅ ಆದ್ದರಿಂದ ಪಾಠ ಕಲಿಯಬೇಕು ಮತ್ತೆ ಪ್ರಯತ್ನಿಸಬೇಕು ಹಲವಾರು ವಿಫಲತೆ ವಿಫಲತೆಯನ್ನು ಅಂತ್ಯ ಎಂದು ಭಾವಿಸುತ್ತಾರೆ
ಆದರೆ ಅದು ಹೊಸ ಆರಂಭವೂ ಆಗಬಹುದು
ಹ ಸರಿ ಮಾತು ಸರಿ ಮಾತು ಸಂತೋಷವಾಗಿರಲು ಏನು ಮು ಕ ಎಂದು ನಿಮಗೆ ಅನಿಸುತ್ತದೆ
ಒಳ್ಳೆಯ ಸಂಬಂಧಗಳು ಮನಸ್ಸಿಗೆ ಶಾಂತಿ ಮತ್ತು ಕೃತಜ್ಞತೆ ನಮ್ಮಲ್ಲಿರುವುದನ್ನು ಮೌಲ್ಯ ಮಾಾಪನ ಮಾಡಲು ಅದು ಸಹಾಯ ಮಾಡುತ್ತದೆ
ತುಂಬಾ ಅರ್ಥಪೋಣ ಮಾತು ಿದಿನ್ನ ಕೃತಜ್ಞತೆಯಿಂದ ಇರಲು ಪ್ರಯತ್ನಿಸಿದ್ದಾರೆ ಜೀವನದ ಬಗ್ಗೆ
ನಿಜ ಒಳ್ಳೆಯ ಸ್ನೇಹದ ಗುಣಗಳು ಯಾವುವು ರಶ ನ ನಿ ಗೋೋಗಲ ಹ್ಮ್ ನಾನು ಸಹ ಒಪ್ಕೋತೀನಿ ಖಂಡಿತ ಸದಾನ
ಕೊನೆಯದಾಗಿ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಯಾವುದು ಎಂದು ನೀವು ಭಾವಿಸ ಸರಿ
ನಿರಂತರವಾಗಿ ಕಲೆಯುವ ಆರೋಗ್ಯ ಕಾಪಾಡಿಕೊಳ್ಳುವುದು ಒಳ್ಳೆಯ ಮನಸ್ಸಿನಿಂದ ಬದುಕುವುದು ಮತ್ತು ಇತರಾಗಿ ಗೌರವ ನೀಡುವುದು
ಹ್ಮ್ ಹಾ ತುಂಬಾ ಒಳ್ಳೆಯ ವಿಚಾರಗಳು
ಧನ್ಯವಾದಗಳು ಈ ಸಂಭಾಷಣೆಯಿಂದ ಹಲವು ಉಪ ಯುಕ್ತ ವಿಷಯಗಳನ್ನು ತಿಳ್ಕೊಂಡೆ ಜೀರೋ ನೈನ್ ಹೌದು ಮತ್ತೆ ಏನ್ ಮಾಡ್ತಿದ್ದೀರಾ ಹ ನನಗೂ ತುಂಬಾ ಸಂತೋಷವಾಯಿತು ಹ ಹೌಂತ ನೋಡಿ ಒ
ಒಂದು ಜ್ಞಾನ ಹಾ ಏನಂತಾರೆ ಬೆಳೆಯುತ್ತೆ ಅಲ್ವಾ
ಮತ್ತೆ ಭೇಟಿಯಾಗೋಣ ಶುಭ ದಿನ ಹ್ಮ್ ಅಲ ಕಾಯ್ತ
ಧನ್ಯವಾದಗಳು
ನಿಮಂತು ಕಷ್ಟ ಇದೆಗೆ ಆಮೇಲೆ ಮಾತಾಡುವ ಈಗ ಸ್ವಲ್ಪ ಓದ್ಕೊಳ್ಳಿ
ಕಟ್ ಮಾಡು ಕಟ್ ಮಾಡು